ಏನ್ ಮಾಡ್ತಾ ಇದ್ಯಾ.
ಏನಿಲ್ಲ ಆಚೆ ಇದ್ವಿ ಸುಮ್ನೆ ಹಂಗೆ.
ಏನ್ ಮಾಡ್ತಾ ಇದ್ಯ ಆಚೆ.
ಆಚೆ ಸುಮ್ನೆ ಯೋಚ್ನೆ ಮಾಡ್ತಾ ಇ ದ್ದೆ ನಮ್ ಶಿಕ್ಷಣ ಬಗ್ಗೆ ಎಲ್ಲ ಶಾಲೆಗ್ ಹೋಗೋದ್ರು ಬಗ್ಗೆ.
ಹೌದಾ ಅದು ಬಿಡು ಏನ್ ಗೊತ್ತಾ. ಕಾಫಿ ಕೂಡ್ದ
ಹಾ ಆಯ್ತು ನಿಮ್ದು.
ಹ್ಮ್ ನಂದು ಆಯ್ತು ಶಿಕ್ಷಣ ಬಗ್ಗೆ ಯೋಚನೆ ಮಾಡ್ತಾ ಇದ್ಯಾಾ.
ಹ್ಮ್ ಹೌದು ನೀವು.
ನಮ್ದು ಅದೇ ನನ್ಗು ಅದೇ ಯೋಚ್ನೆನೆನೆ. ಏನ್ ಮಾಡೋದು ಮುಂದೆ ಏನ್ ಮಾಡೋದು ಅಂತ ಆಗಿನ್ ಕಾಲದಲ್ಲೇ ಚೆನ್ನಾಗಿತ್ ತ್ ಅಲ್ವಾ.
ಹೌದು ಗುರು ಶಿಷ್ಯರು ಇದ್ರೆ ಚೆನ್ನಾಗಿರ್ತಿತ್ತು ಅನ್
ಅವಾಗ ಕಟ್ಟಡಗಳೇ ಇರ್ಲಿಲ್ಲ. ಕೋಣೆಗಳೇ ಇರ್ಲಿಲ್ಲ ಹ್ಮ ಹ್ಮ್ ಈಗೆಲ್ಲಾ ಶಾಲೆಗಳು. ಕಾಲೇಜ್ಗಳು. ಎಲ್ಲಾ ದೊಡ್ ದೊಡ್ಡು ಕೋಣೆಗಳು ದೊಡ್ ದೊಡ್ ಕಟ್ಟಡಗಳು ಇದ್ದಾವೆ.
ಅವಾಗ್ದ ಅಷ್ಟ್ ಏನು ಅಷ್ಟೊಂದು ಇದಿಲ್ಲ ಅಂದಿದ್ರು ಅವ್ರಿಗೆ ಶಾಲೆಗಳು. ದೊಡ್ ದೊಡ್ಡ ಏನು ಇಲ್ಲ ಅಂದಿದ್ರು ಅವರ್ ಎಷ್ಟ್ ಚೆನ್ನಾಗಿರ್ತಾ ಇದ್ರು ಹೊಡ್ದ ಆದ್ರು ಒಡ್ದು ಹೇಳ್ಕೊಡ್ತಿದ್ರಿ ಇವಾಗ ಯಾರು ಮಕ್ಳ ತಗೊಳದೆ ಇಲ್ಲ ಒಡುದ್ರೆ.
ಅಯ್ಯೋ ಕೇಳ್ತ್ಯ ನೆ ಅ ಮಾರ್ನೆೇ ದಿನಾನೇ ಅಪ್ಪ ಅಮ್ಮನ್ನೇ ಕರ್ಕೊಂಡ್ ಬಂದ್ಬಿಡ್ತಾರೆ ಮತ್ತೆ ಆ ಶಿಕ್ಷಕರು ಎರ ಬೈರೆ ಬಿಡ್ತಾರೆ.
ಹಾ ಅವ್ರು ನಮಿಗ್ ಕಲ್ಸ್ಬೇಕಂತಾನೇ ತಾನೆ ಅಷ್ಟೊಂದ್ ಕಷ್ಟ ಪಡೋದು.
ಅದು ನಿಜಾನೆ.
ಅದೆ ಆಗನ್ ಮಕ್ಳೇ ಚೆನ್ನಾಗಿ ಇರ್ತಿದ್ರು ಶಿಕ್ಷಕರ ಅಂದ್ರೆ ಎಷ್ಟು ಭಯ ಪಡ್ತಿದ್ರು ಇವಾಗ ಹಬ್ಬ ಮಕ್ಕಳ ನೋಡ್ ಭಯ ಪಡ್ಬೇಕಕ್ ಶಿಕ್ಷಕರು
ಅಯ್ಯೋ ಅದಂತರು ಸತ್ಯನೇ ಆವಾಗಿನ ಕಾಲದಲ್ಲಿ ಆವಾಗಿನ ಕಾಲದಲ್ಲಿ ಈ ಪುಸ್ತಕಗಳ ಅವೆಲ್ಲ ಇರ್ಲಿಲ್ಲ ಆದ್ರೂ ಎಷ್ಟು ಚೆನ್ನಾಗಿ ಓದ್ಕೊಳ್ಳೋದು ಎಲ್ಲಾ ಎಷ್ಟ್ ಚೆನ್ನಾಗ್ ಮಾಡ್ತಿದ್ರು ಅಂದ್ರೆ ಎಲ್ಲಾ ಗಿಡ ಗಿಡ ಕೆಳಗಡೆ ಎಲ್ಲಾ ಮಾಡ್ತಿದ್ರು ಅವಾಗ
ಮರತ್ ಕೆಳಗಡೆ ಎಲ್ಲಾ ಶಿಕ್ಷಣ ಹೇಳ್ಕೊಡ್ತಿದ್ರಿ ಇವಾಗ ಇಷ್ಟ್ಟೋನ್ ಇದ ಇದ್ರು ದೊಡ್ ದೊಡ್ ಬಿಲ್ಡಿಂಗ್ಸ ಎಲ್ಲಾ ಚೆನ್ನಾಗ ಹೇಳ್ಕೊಟ್ರುನು ಸ್ವಲ್ಪ ಜನಕ್ಕೆ ಓದಕ್ ಇವಾಗೂ ಆಗಲ್ಲ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ತೋರ್ಸಲ್ಲ ಯಾರು ಅದ್ರ ಬಗ್ಗೆ ಗಮನ ಕೊಡಲ್ಲ
ಅದೇನ್ ನಿಜಾನೇ ಮತ್ತೆ ಅವಾಗ ದುಡ್ಡುನು ಇರ್ಲಿಲ್ಲ ಗೊತ್ತಾ ಶಿಕ್ಷಕರು ಆ ಹುಡ್ಗೂರ್ ಬಂದ್ರೆ ಸಾಕು ಕಲಿಯಕೆ ಅಂತಿದ್ರು ಅವಾಗ ಎಲ್ಲರೂ ಹೋಗ ಹೊಗಲೇ ಬೇಕಿತ್ತು ಹೋಗ್ತಿದ್ರು ಗುರುಕುಲಕ್ಕೆ ಏನ್ ಚೆನ್ನಾಗಿರೋದ್ ಗೊತ್ತ ಗಿಡದ ಕೆಳಗಡೆ ವಾತಾವರಣದಲ್ಲಿ ಕುತ್ಕೊಂಡು ಕಲಿಯೋದ ಅಂದ್ರೆ ಚೆನ್ನಾಗ್ ಗಾಳಿ ಬರ್ತಿರುತ್ತೆ ಆರಾಮಾಗಿ ಫೋಕಸ್ ಮಾಡ್ಬೋದು ಮತ್ತೆ ಅವಾಗ ಬರೀ ಓದೋದ್ ಅಷ್ಟೇ ಅಲ್ಲ ಬಿಲ್ವಿದ್ದೆ ಏಕಲವ್ಯ ಅವರಿಗೆ ಬಿಲ್ವದೆ ಅದು ಇದು ಎಲ್ಲ ಹೇಳ್ಕೊಡ್ತಿದ್ರು ಹ್ಮ್ ನಿಂಗ ಆಗಿನ ಕಾಲನೇ ಇಷ್ಟನಾ
ನನಗ್ ಆ ಆಗಿನ ಕಾಲನೇ ಇಷ್ಟ ಚೆನ್ನಾಗಿರ್ತಿತ್ತು ಅಪ್ಪ ಅವ್ರರೆಲ್ಲ ಕಿಲೋಮೀಟ್ರರ್ ಕಿಲೋಮೀಟರ್ ನಡ್ಕೊಂಡ್ ಹೋಗ್ ಇದ್ರು ಶಾಲೆಗೆ ಹೋಗೋಕ್ಕೆ
ಹಾ ಹಾ ಹಾ
ಇತ್ತೊಂದ್ ವ್ಯವಸ್ಥೆ ಬಂದ್ಬಿಟ್ಟಿದೆ ಕಾಾಲಿ ಇಟ್ರೆ ಸಾಕ್ ಆಚೆ ಬಸ್ ಇರ್ತಾವ ಏನೋ ಒಂದ ಹೋಗ್ತಿವಿ
ಹೌದು ಇವರು ಶಾಲೆಯವ್ರ ಕಡೆಯಿಂದನೇ ಇರ್ತಾವಲ್ಲಾ ಹ್ಮ್ ಅದಕ್ಕೂ ಮತ್ತೆ ಹತ್ ಸಾವಿರ ಇಪ್ಪತ್ ಸಾವಿರ
ಅದಕ್ಕೂ ದುಡ್ಡು ಕೊಟ್ಟು ಎಲ್ಲದಕ್ಕೂ ದುಡ್ಡು ದುಡ್ಡು ದುಡ್ಡು ಇವಾಗ ಅದು
ಇವಾಗಿವಾಗಿನ್ ಇವಾಗಿನ್ ಅದೇ ಆಗ್ಬಿಟ್ಟಿದೆ ಅಲ್ಲ ಸೊಸೈಟಿಯಲ್ಲಿ ಎಲ್ಲ ಸಮಾಜದಲ್ಲಿ ಏನ್ ಮಾಡ ಎಲ್ಲಾರೂ ಹೆಂಗ ಹೋಗ್ತಾರ ಹಂಗ ಹೋಗ್ಲೇಬೇಕಲ್ಲ ಈಗಿನ ಶಿಕ್ಷಣ ಹೆಂಗಂದ್ರೆ ಜಾಸ್ತಿ ಜನ ಓದ್ತಾ ಇದ್ದಾರಾ ಅದುೂ ಎಲ್ಲಾ ಗ ಕಷ್ಟ ಆಗ್ತಿದೆ ನಮಗೆ ಕೆಲ್ಸ ಮಾಡಕ ಉದ್ದ ಉದ್ಯೋಗಗಳಂತೂ ಸಿಗ್ತಾನೇ ಇಲ್ಲ
ಮತ್ತೆ ಅದ್ರಲ್ಲೂ ಇವಾಗ ಗೌರ್ಮೆಂಟ್ ಗೌರ್ಮೆಂಟ್ ಕಡಿಂದ ಇದಾವ ಸ್ಕೂಲ್ಸ್ ಇದಾವೆ ಗೌರ್ಮೆಂಟ್ಸ್ ಸ್ಕೂಲ್ಸ್ ಇದಾವೆ ಹ್ಮ ಆದ್ರೂ ಯಾರ್ ಇಷ್ಟ ಪಡಲ್ಲ ಅದಕ್ಕೆಲ್ಲ ಹೋಗಕೆ ದುಡ್ಡು ಕಟ್ಟೆ ಹೋಗ್ತಾರೆ
ಹ್ಮ್
ಅವೆಲ್ಲಾ ಚೆನ್ನಾಗಿರಲ್ಲ ದುಡ್ಡು ಕಟ್ಟ ಹೋಗ್ರವೇ ಚೆನ್ನಾಗಿರ್ತವೆ ಅಂತ ಎಲ್ಲಾರೂ
ಅದೇ ಮತ್ತೆ ಯಾಕಂದ್ರೆ ಎಲ್ಲಾರ ಮೈಂಡ ಇವಾಗ ಒಂದೇ ತರ ಆಗ್ಬಿಟ್ಟಿದೆಲ್ಲ ಇವತ್ತು ಯೋಚನೆಗಳು ಎಲ್ಲಾ ನ ನನ್ ಮಗಳು ದೊಡ್ಡ ಶಾಲೆಯಲ್ಲಿ ಓದಿದ್ರೇನೆ ದೊಡ್ಡು ವ್ಯಕ್ತಿ ಆಗಕ್ ಸಾಧ್ಯ ಹೆಂಗ್ ಗೊತ್ತಾ ಅದೆಲ್ಲ ಸುಳ್ಳು ಅದೆಲ್ಲಾ ನಮ್ಮ ಹತ್ರ ಇರ್ಬೇಕು ಕು ನಾನ್ ಹೆಂಗಿದ್ರೆ ಏನ್ ಅ ಚೆನ್ನಾಗ್ ಮಾಡ್ತೀನಿ ನಮ್ಮ ಕಲೆಗಳು ಮುಖ್ಯ ಜಾಸ್ತಿ ಅದಕ್ಕೆ ಅವಾಗಿನವರಿಗೆ ಇವು ಎಲ್ಲಾ ಫೋನ್ಗಳು ಟಿವ ವಿ ಇವೆಲ್ಲ ಇರ್ಲೇ ಇಲ್ಲ ಅವಾಗ ಓದೋ ಕಡೆ ಗಮನ ಇರ್ತಿತ್ತು ಈಗ ನುಡ್ಗುರು ಮಾತ್ ಎತ್ತಿದ್ರೆ ಫೋನ್ ನೋವು ಊಟ ಮಾಡ್ಬೇಕಂದ್ರೆ ಟಿ ವಿ ಎಲ್ಲದಕ್ಕೂ ಒಂದು ಕೇಳ್ತಾರೆ
ಅದೇ ಅದೇ ಇವಾಗ ಯಾರ್ ಗೌರ್ಮೆಂಟ್ ಸ್ಕೂಲ್ಗು ಹೋಗಕ್ ಇಷ್ಟಪಡಲ್ಲ ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರ ಅದು ದುಡ್ಡು ಎಲ್ಲದಕ್ಕೂ ಬಸ್ಗು ಇರೋದು ಎಲ್ಲದಕ್ಕೂ
ಹೌದ ಹೌದ ಹೌದು ಯಾಕಂದ್ರೆ ಇವಾಗಿನ್ ಸೊಸೈಟಿ ಲ್ಲಿ ಆಂಗ್ಲ ಭಾಷೆ ಎಷ್ಟು ಮುಖ್ಯವಾಗಬಿಟ್ಟಿದೆ ಅಂದ್ರೆ ಆಂಗ್ಲ ಭಾಷೆ ಬಂದಿಲ್ಲ ಅಂತ ಆದ್ರ ಯಾರು ಕರೆಕ್ಟ್ ಆಗಿ ಓದಕ್ಕೆ ಬರಲ್ಲ ಅಂತ ಅನ್ಕೊಂತಾರೆ
ಅದೆಲ್ಲ ಇವಾಗ ಹೆಂಗ ಅಂದ್ರೆ ನಾವ್ ಎಲ್ಲಾರೂ ನಮ್ಮ್ ಮಾತೃ ಭಾಷೆಲ್ ಮಾತಾಡದೆೇ ಬಿಟ್ಬಿಟ್ಟ ಚಿಕ್ಕ ಮಕ್ಳ ನಮ್ಮ ಮಾತೃಭಾಷೆನೇ ಬರಲ್ಲ ಅಷ್ಟು
ಹೌದೌದೌದು ಒಂದೊಂದ್ ಸ್ಥಳಗಳಿದಾವೆ ಒಂದೊಂದ್ ದೊಡ್ಡ ದೊಡ್ ಸ್ಥಳಗಳು ಅಲ್ಲಿ ನಮ್ಮ ಮಾತೃಭಾಷೆಗಳು ಅದು ಇದು ಎಲ್ಲಾ ಬಿಟ್ಟೇ ಬಿಡ್ತಾರೆ
ಇರೋ ನಮ್ಮ್ ಮಾತೃ ಭಾಷೆ ಮಾತಾಡ್ರ ಏನೋ ತಪ್ಪ ಮಾಡತಿದೀವ ಅನ್ನಂಗ ನೋಡೋರ್ ಇದಗ
ಹೌದೌದು ಶಾಲೆಗಳಂದ್ರೆ ಹಂಗಲ್ಲ ಇವಾಗ ಎಲ್ಲಾ ತಂ ತಂತ್ರಜ್ಞಾನ ಮುಂದುವರ್ದ್ಬಿಟ್ಟಿದೆ ಅವಾಗ ನೋಡ್ತೀರಾ ಎಲ್ಲ ವಿಜ್ಞಾನಿಗಳು ಎಷ್ಟು ಚೆನ್ನಾಗ್ ಮಾಡ್ತಿದ್ರು ಅವಾಗ ಎಲ್ಲ ಅವ್ರು ಮಾಡಿಟ್ಟಿದ್ದಾರೆ ಅಂತಾನೇ ನಾವ್ ಇವಾಗೆಲ್ಲ ಓದಕ್ ಸಾಧ್ಯ ಅಲ್ವಾ ಬುಕ್ಲ್ಲಿ ಎಲ್ಲ ಅವೆಲ್ಲ ಎಲ್ಲ ಸಿಕ್ತಿದೆ ನಮ್ಗೆ ಇವಾಗ ಕಾಗದದಲ್ಲಿ ಎಲ್ಲ ಸಿಗ್ತಿದೆ
ಅವಾಗ ಅವ್ರ ಕರೆಕ್ಟ್ ಆಗ ಪುಸ್ತಕಗಳಗಳು ಇರ್ಲಿಲ್ಲ ಲೈಫ್ ಇರ್ತರ್ಲಿಲ್ಲ ಎಷ್ಟ್ ಕಷ್ಟಪಟ್ಟು ಓದ್ತಿದ್ರಿ ಇವಾಗ ಎಷ್ಟೇ ವಸತಿಗಳಿದ್ರುನು ಅವಾಗಷ್ಟು ಬರಲ್ಲ ಅ ಮೆ ನಂಗ ಅವವಾಗಿನ ಶಿಕ್ಷಣನೇ ಇಷ್ಟ ಇವಾಗಿವಾಗಿನ
ಹ್ಮ್ ಹ್ಮ ಅವಾಗ ಹೊರ ಹೊರಗಡೆ ಕುೂತ್ಕೊಂಡ್ ಹೇಳ್ತಿದ್ರಲ್ಲ ಅವಾಗ ಎಷ್ಟ್ ಚೆನ್ನಾಗಿರ್ತಿತ್ತು ಶಿಕ್ಷಕರು ಇವಾಗ ಒಂದೊಂದು ವಿಷಯಕ್ಕೆ ಒಂದೊಂದು ಶಿಕ್ಷಕರು
ಹ್ಮ್
ಮತ್ತೆ ಕೆಲ್ಸ ಬೇರೆ ಜಾಸ್ತಿ ಕೊಡ್ತಾರೆ ಮನೇಲಿ
ಬರ್ದು ಬರ್ದು ಹ ಹೋಮ್ ವರ್ಕ್ಸ್ ಅಂತ ಕೊಡ್ತಾರೆ ಚಿಕ್ಕ ಚಿಕ್ಕ ಮಕ್ಳಿಗೆ ಅದು ಎಷ್ಟು ಪುಸ್ತಕಗಳು ಇರ್ತ್ತ ಒಂದ್ ಹತ್ತ ಇಪ್ಪತ್ತು ಪುಸ್ತಕಗಳಿರ್ತಾರೆ ಅವ್ರಿಗೆ ಅವ್ರ ಅವನು ಒತ್ತಿ ಒತ್ತಿ ಹೋಗ್ಬೇಕು
ಹೌದು ತಗೊಂಡೋಗೆ ಕಷ್ಟ ನಮ್ಗೆ ಎತ್ತಕ್ ಕಷ್ಟ ಇನ್ ಚಿಕ್ಕ ಮಕ್ಳು ಹೆಂಗ್ಗೆ ಎತ್ಕೋಬೇಕು
ಅದೇ ಅದೇ
ಏನು ಮಾಡಕ್ ಆಗಲ್ಲ ಇವಾಗ ಸಮಾಜ ಹೆಂಗ್ ಹೋಗುತ್ತೆ ಹಂಗ್ ಹೋಗ್ಬೇಕಲ್ಲ ಇವಾಗ ಹಾಗು ನೀನ್ ಗುರುಕುಲ ತಗದು ಮಕ್ಳನ್ನ ಕಳಸ ಅಂದ್ರೆ ಯಾರ್ ಕಳಿಸತಾರ ಹೇಳ ಆ ಗೌರ್ಮೆಂಟ್ ಶಾಲೆಗಳಿಗೆ ಕಲಿಸ್ತಿಲ್ಲ
ಅದೇ ಎಷ್ಟೊಂದು ಈ ಬರ್ತಾ ಬರ್ತ್ತ ಗೌರ್ಮೆಂಟ್ ಶಾಲೆಗಳೆಲ್ಲ ಇದಾಗ ಕ್ಲೋಸ್ ಮಾಡ್ತಿ ಯಾರು ಹೋಗ್ತಲ್ಲ ಜಾಸ್ತಿ
ಹೌದೌದು
ಹಓ ಅ ಇವಾಗ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೆಂಗ ಅಂದ್ರೆ ಶಿಕ್ಷಕರು ಇರ್ತಾರಲ್ಲ ಅವ್ರು ಅಷ್ಟು ಹ ಕೊಡ್ತಿಲ್ಲ ಕರೆಕ್ಟ್ ಆಗ ಅವರು ಅವ್ರ ಮಕ್ಕಳೇ ಪ್ರೈವೇಟ್ ಶಾಲೆೆಗೆ ಆಗ್ತಿದ್ದಾರೆ
ಹ್ಮ
ಗೌರ್ಮೆಂಟ್ ಇದಾದ್ರರು ಪ್ರೈವೇಟ್ ಇದ ಪ್ರೈವೇಟ್ ಶಾಲೆಗೆ ಹೋಗ್ತಾರೆ
ಹೌದ ಅದಂತೂ ನಿಜಾನೇ ಈ ಶಾಲೆಗಳಲ್ಲಿ ವಾಹನಗಳು ಅದು ಇದು ಎಲ್ಲಾ ಇವಾಗ ಇವಾಗ ನೋಡು ಮನೇಲನು ಎಲ್ಲಾರು ಆ ಉದ್ಯೋಗಕ್ಕೆ ಹೋಗ್ಬಿಡ್ತಾರ ಬೆಳಗಿನ ಜಾವ ಎದ್ದು ಮನೆ ಕೆಲ್ಸ ಮಾಡಿ ಹಂಗಾಗಿ ಇವ ಗಾ ಶಾಲೆ ವಾಹನ ಇದ್ರೆ ಅವಿಗೆ ಎಲ್ಲಾ ಸಹಾಯ ಆಗ್ಬಿಡತ್ತಲ್ಲಾ
ಹ್ಮ್ ಅದ್ರಲ್ ಬರ ಇವಾಗ ಆನ್ಲೈನ್ ಕ್ಲಾಸ್ ಅಂತ ಇದೆಲ್ಲ
ಹೌದೌದು ಎಲ್ಲಾ ಎಲ್ಲಾ ಮೊಬೈಲ್ ಅಲ್ಲೇ ನಡತಿದೆ ಇವವಾಗಿನ್ ಕಾಲ ಎಲ್ಲಾ
ಅದರಿಂದನೂ ಸ್ವಲ್ಪ ಮಕ್ಕಳಿಗೆಲ್ಲ ತೊಂದರೆ ಆಗುತ್ತೆ ಆನ್ಲೈನ್ ಯಾವಾಗು ಲ್ಯಾಪ ್ಟಾಪ್ ಉಲ್ಲಾಂದ್ರೆ ಫೋನ್ ಮುಂದೆ ಇದ್ದು ಇದ್ದು ಅದನ್ನ ನೋಡಿ
ಹ್ಮ್
ಚಿಕ್ ಚಿಕ್ ಮಕ್ಕಳು ಫಸ್ ಸ್ಟಂಡ್ ಸೆಕೆ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಇರೋರೆ ಸ್ಕ್ಸ್ ಹ
ಹೌದು ಚಷ್ಮಾ ಎಲ್ಲರಿಗೂ ಬಂದ್ಬಿಟ್ಟಿದೆ ಏನ್ ಮಾಡ್ತೀಯಾ ಅದು ಮೊಬೈಲ್ ನೋಡಿ ನೋಡಿ ನೋಡಿ ನೋಡಿ ನೋಡಿ ಕಣ್ಣಾಳಾಗಬಿಟ್ಟಿದಾವಲ್ಲ
ಅದಕ್ಕೆ ಇವಾಗ ಅದಕ್ಕೆ ನಂಗೆ ಇಾವಿನ ಶಿಕ್ಷಣ ಅಂದ್ರೆ ಅಷ್ಟ ಇಷ್ಟ ಆಗಲ್ಲ ಅವಾಗೆ ಚೆನ್ನಾಗಿ ಇರ್ತಿತ್ತು
ಹೌದು ಆಗಿನ ಕಾಲನೇ ಚಂದ ಏನಂತ್ಯಾ
ಹ್ಮ್ ತುಂಬಾ ಚೆನ್ನಾಗಿರ್ ಬರೀ ಶಿಕ್ಷಣ ಅಂತಲ್ಲ ಎಲ್ಲಾರು ಚೆನ್ನಾಗಿರ್
ಹ್ಮ್ ನಿಮ್ಮ ಅಪ್ಪ ಅಮ್ಮ ಹೇಳ್ತಾರ ಆಗಿನ ಕಾಲದ ಶಿಕ್ಷಣದ ಬಗ್ಗೆ
ಹಾಲಿಡೇಸ್ ಎಲ್ಲ ನೈಟ್ ಮಲ್ಕೋಬೇಕಾರೆ ನಮ್ಮ ಅಮ್ಮ ಎಲ್ಲ ಹೇಳ್ತಿರ್ತಾರೆ ಅವ್ರು ಹೆಂಗ್ ಹೋಗ್ತಿದ್ರು ಸ್ಕೂಲ್ಗೆ ಹೆಂಗ್ ಗಿ್ದಿತ್ತು
ಹೌದೌದೌದು ಶಾಲೆ ಎಲ್ಲಾರ ಇದ್ರ ಇದರಲ್ಲಿ ಜಾಸ್ತಿ ಪ್ರಾಮುಖ್ಯವಾಗಿರುತ್ತಲ್ಲಾ
ಹ್ಮ್ ಒಂದೊಂದ್ ಸ್ಕೂಲ್ಸ್ ಅಲ್ಲಿ ಇವಾಗ ಹೆಂಗಾಗಿದೆ ಅಂದ್ರೆ ಆಂಗ್ಲ ಭಾಷೆ ಮಾತಾಡಿಲ್ಲ ನಮ್ಮ್ ಮಾೃ ಭಾಷೆ ಮಾತಾಡಿದ್ರೆ ಅದಕ್ಕೂ ಬೈತಾರೆ ಆಂಗ್ಲ ಭಾಷೆ ನೆ ಮಾತಾಡ್ಬೇಕು ೈನ್ಸ್ ಬನ್ ಹ ಆಕ್ತಾರೆ ಒಂದೊಂದ
ಹೌದೌದು ದುಡ್ಡು ಕಡ್ಲೇಬೇಕಲ್ಲ
ಹ ಅದು ನಮ್ಮ ಮಾತೃಭಾಷೆ ಮಾತಾಡೋದುನ
ಹ್ಮ್ ಅದಕ್ಕೆ ಆವಾಗಿನ್ ಕಾಲನೇ ಚೆನ್ನಾಗಿತ್ತು ಏನಂತಯ
ಹೂ ನಿಜ ಆದ್ ಮಾತ್ರ
ಹ್ಮ್ ಏನ್ ಗೊತ್ತಾ ನೂರ್ ಕೋಟಿ ಕೊಟ್ಟರು ಬರಲ್ಲ ಇವಾಗ ಅವವಾಗಿಂತ ಕಾಲ
ಬಾರಲ್ಲ ಅವಾಗ ಎಲ್ಲ ಎಲ್ಲದ್ರಲ್ಲೂ ಕಲ್ತಿ ದುಡ್
ಹಾ ಒಂದ್ಸಲ ಅಷ್ಟೇ ಕಣ್ಮುಚ್ಚಿ ಯಾರಾದ್ರೂ ಹೇಳದ್ ದು ನೆನೆಸ್ಕೋಬೇಕು ಅತ್ತೆ ಖುಷಿ ಪಡದೇ ಆಗಿದೆ ಇವಾಗ
ಹ್ಮ ಅಷ್ಟೇ ಅಷ್ಟೇ
ಹ್ಮ್ ಅದನ್ನೇ ಮಾಡ್ಕೊಂಡ್ ಹೋಗೋಣ ಇವಾಗ ಹೆಂಗಿದೇನೋ ಹಂಗ ಇರ್ಲೇಬೇಕು ಇಲ್ಲಾಂದ್ರೆ ಉದ್ಯೋಗ ಸಿಗಲ್ಲ ನಮಗೆ ಮುಂದೆ
ಇದಾಗ್ತಾ ಇರ್ಬೇಕು ಬದಲಾವ
ಹ್ಮ್ ಅದೆಲ್ಲ ಇರ್ಲೇಬೇಕು ಇವಾಗ ಹೆಂಗೆ ಅವಮಾನ ತಕ್ಕಂಗ ಆಗ್ತಿವೋ ಹಂಗೆ ಕಾಲ ಹೆಂಗ್ ಬದ್ಲಾಗುತ್ತೋ ಇವಾಗ ಗುರುಕುಗಳ ಗಳಿದ್ರೆ ಗುರುಕುಲಕ್ಕೆ ಹೋಗ್ಬೇಕು ಎಲ್ಲಾ ಅಂದ್ರೆ ನಾವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಡಗಳು ಕಟ್ಟಿ ಶಾಲೆ ಇದೆ ಬನ್ನಿ ಅಂದ ಅಲ್ಲಿ ಹೋಗ್ಬೇಕು ಒಟ್ನಾಲ್ಲಿ ಹೋಗ್ಬೇಕಷ್ಟೆ ಕಲಿಬೇಕು ಅಂದ್ರೆ ಏನಾದ್ರು ಮಾಡ್ಬೇಕಲ್ಲ ಅದಕ್ಕೆ ಎಲ್ಲಾರತ್ರ ಅದೇ ನೆನಪಿರುತ್ತೆ ಯೋಚನೆ
ಹ್ಮ್ ಸರಿ ಸರಿ
ಹ್ಮ್
ಸ
ಹಂಗೆ ಹಿಂದೆದ್ ಮಾತಾಡಿದ್ರೆ ಅದೇ ಚೆನ್ನಾಗಿರುತ್ತೆ ಅನ್ಸುತ್ತೆ ಯಾವಾಗ್ಲೂ ಸಿ ಕಣ ಅದೇ ಇವಾಗ ಹೆಂಗಿದೇನೋ ಹಂಗ ಹೋಗೋಣ ಆಯ್ತಾ
ಹಾ ಓಕೆ ಓಕೆ
ಹ ಸರಿ